ಮನೆಘ್ರ ನೀವು
ಏನ್ ಹೇಳೋಡ್ರಿ ಈ ಕಡೆ ಅಡಿಗೆ ಬಂದಿದೀವಿ ಕುರ್ಕಾಯಾಕ
ಸಿಪ ಆಕ್ಕ ನ ಮಳೆಗಳ ಏನಾರ ಅದಲ್ರಿ
ಮಳಿ ಇಲ್ಲ ಏನೆಲ್ಲ ನೋಡಪ ಇಲ್ಲಿ ಬಾಳ ಹೈರಾಣ ಇನ್ನು ಬಳಿ ಇವತ್ತಿಲ್ಲ
ಹೌ ಸರ
ಅವ ನಮ್ ತಮ್ಮ ಏನ ಜಾಗರ್ ಅಂತ ಅಂಗಡಿ ಇಡ್ತಾನಂತ ಅಮ್ಮನ ಎಡು ಂದ್ರು ಯಾವ ಎಡ ಬಿಡು ಹಂಗ ಹಿಂಗನಗತ್ತಾರಂತ
ಹೌದ್ರೀ ಮತ್ತೆ ಈಗ ಹೆಂಗ್ ಇಡ್ತೀರಾ ಏನ್ ಇಡಲ್ರಿ
ಇಡ್ಬ್ರ ಬ ಏನ ಟ ಈಗ ಏನ ಸಾಲ ಓದಬೇಕಂತ ಇಂಟ್ರೆಸ್ಟ್ ಇಲ್ಲ ಅಂದ್ರಗಮ್ಮ ಕಾಲದ ಕಿಡೆ ಹಚ್ಚೋ ನ
ಹ್ಮ್ ಹ್ಮ್
ಹಾಟ ಡೈರೆಕ್ಟ್ ಮಾಡೆನೆ ಕಾಾಲಜ ಆದದರ ಸಲ್ ಅೇ ಸುಮ್ಮ್ ಒಂದ್ ನಾಕಕ್ ಮಂದ್ ಜನ ತಂಬ್ರಾವು ಯಾರನ ಒಬ್ಬರು ಕುಂತರ ಮತ್ ಗಿಡ ನಡಿದ್ದೆ
ನಡತು ಬಿಡ್ರಿ ಈಗ ಇಡ್ಬೇಕ ಮಾಡ್ರಿ ಏನ್ರೀ ಈಗನ್ರಿ
ಕಟ್ಟ ಪಕ್ಕ ಕಟ್ಟಕ್ಕಾ ಸೊಪ್ಪ ರೊಕ್ಕಲ್ಲ
ಅ ಲೋನ್ ಕೊಡ್ತಾರೆ ಲೋನ್ ತಗಂಬಡದು
ಅದೇ ಲೋನ್ ಎತ ಬಕ್ ಮೇಡ ಒಟಾ ಇಬ್ಬ ಇಬ್ಬ್ರ ಆಗ್ಬಕ್ ಇಬ್ಬ್ರ ಕೈ ಕಲಸಬೇಕ್ ಹಂಗಾದ್ರ ಲೋನ್ ಗಿನ್ ಪಾಡ ಕಟ್ಟಾಗ
ಅದ ನಡತ ಬಿಡ್ರಿ ಮ ಕೇಳಂತ್ರ ಲೋನ್ ಲೋನ್ ಕೊಡ್ತಾರೆ ಖಾಲಿ ಜಾಗ ಕೊಡ್ತಾರಿ
ಹ್ಮ್ ಹ್ಮ್ ಏಟ್ ಕೊಡ್ತಾರ
ಏ ಅದೇ ನೀವ ಅಂಗಡಿ ಇಡ್ತರ ಅಂದ್ರೆ ಬೇಕಾದ್ ಮನುಷ್ಯ ಅದ ಅಂದ್ರೆ ಕೂನ ಅನಾ ಲೋನ್ ಕೊಡವ ಒಬ್ಬ ಆನ
ಹ್ಮ್ ಹ್ಮ್
ಅದೇ ಮತ್ ನೋಡ್ರಿ ಗ್ರಾಮವನ ಎಕ್ಸಾಮ್ ಏನ್ ಬಿಟ್ರ ಅಂತ ಅಲ್ರಿ ಮತ್ ಅದು ಬರ್ದ ನಡಿತದ್ರಿ ಅವ್ರೇ
ಗ್ರಾಮವನ್ನ್ ಆಗೇತ್ ತಿರಾಗಿ ಬೇರೆರಿಗೆ
ಎಸಿ ಎಷ್ಟಿ ದವರಿಗಿ ಹಾಗಾದ್ರೆ ನಿಮ್ಮೂರಾಗ ರವಿ ಅಂತಲ್ರೀ
ಹ ಅವ್ನಿಗೆ ಆಗಿಲ್ಲದ
ಅದು ಏನ್ ಮಾಡೇನ್ರಿ ಅವ ಕೇಸ್ ಕೊಟ್ಟು ಬಂದ್ ಮಾಡಿಸೇನ್ರಿ ಪಾಪ ಒಬ್ಬನ್ ಆಗಿತ್ತು ನಮ್ಮಮೂರಾಗ ಹಾ
ಯಾರಿಗಿ ಆಗಿತ್ತ
ಮೀರಪಾಣು ಮಗಂತ ಗ ಆಗಿತ್ರದ
ಹೌದೌದು
ಅವನ್ ಮ್ಯಾಗ ಕೆಸ್ ಕೊಟ್ಟ ರವಿ ಬಂದ್ ಮಾಡ್ಸನ್ ರೀ
ಅದ ಅವನಿಗೆ ಆಗಲ್ಲದು ಯಾವ್ ಪ್ಯಾಟೆರ್ ಅಂತ ನಿಮ್ಮ ಮೂರಾಗ
ಯಾರಿ
ಪ್ಯಾಟರ್, ಪ್ಯಾಟರ್
ಹಾ ಹಾ ಹಾ
ಹ ಅವ್ರಗ ಹತ್ತದ ಅವ್ರಿಗೆಲ್ಲ ಈದ ದು ನಾಗಮಯಿ ಅಂತಿಲ್ಲಾ
ಯಾರ ಇಲ್ಲ ನಮ್ಮ
ಈ ಎಲ್ಲೀವ ಲಕ್ಷ್ಮಿ
ಅರೆ ಹಾ ಹಾ ಹಾ
ಅವ್ರಿಗ ಏನ್ ಆಗಿಲ್ರಿ ಅದು ಅವ ಇವ್ರಗದ್ರಿ ಈಗ ಎಸಿ ಏನ್ ಮಂದಿಗಾಗೇತ್ರಿ ಕೆಳ ಮದದತ್ರರ ಇವರಿಗೆ ಆಗೇದ ರೀ ಅದು
ಪ್ಯಾಟೆ ರಿಗಾ
ಪ್ಯಾಟೇ ಗಾಗಿಲ್ರರಿ ಅಲ್ಲಿ ಬೇರಾರಗಿ ಆಗೆದರೀ ಅದು
ಅದೇ ನಾವ್ನ್ ಏನ ಕಿರಣ್ ದುಕಾನ್ ಆಯ್ತು ಅದ ಆಯ್ತ ಅಂತ ಹ ಹೇಳೋತ್ ಮಾಡಿವವಿ ಇಲ್ಲಿ
ಮದ ಈಗ ಏನ್ ಮಾಡ್ಯಾರ ಗೊತ್ತಲ್ರೀ ಅವಾ ಹ ಐಡಿ ತಗೊಂಡ್ ಅವ ಮಾಡಕ್ ಕುಂಂತನ್ ಪಾಪು ಗೊತ್ತಾಗಲ್ಲ ಇದ್ರ ಈಗ
ಹೌದೌದು
ಹ ಐದು ಕೋಡ್ ಮಾಡಕ್ ಕುಂತಾನ್ರಿ ಕೆಲ್ಸಾ
ಹೊಲ್ ಬಿಡ್ಪಾ ಮಂದಿ ತಗೊಂಡ್ ನಮ್ಮ ನಂಬುದ ಯಾವಾಗಿನ ಹೌದಿಲ್ಲ್
ನಿಮ್ದ ನಡಿತದ ನೋಡ್ರಲ್ವಾ ನೀವು ಮಾಡುವ
ಅದೇ ಅಲ್ಲಿ ಅಂಗಡಿ ಕಟ್ಟಿ ಅ ಇಡ ಬೆಕತ್ ಮಾಡಿವಿ ಯಾರ ಒಬ್ಬರು ಕುಂತರು ಹಿಡು ಆರಾಮ್ ಗಿಡ ನಡು ಇಲ್ಲಿಯನು ರೋಡಿಗೆ ಅದ ಜಾಗಾ ಅದನ್ನ ಅದ ಅ ಫಿಲ್ಟರ್ ನೀರು ದ ಹಾಕ್ಬೇಕಂತ ಅದ
ಫಿಲ್ಟರ್ ನೀರು ಊರಾಗ ಎರಡು ಆಗ್ಯಾವ್ರಿ
ಅವ ಅಲ್ರರಿ ಇದು ಬಾಟಲ್ ಬಾಟಲ್ ಬರ್ತ ನೋಡ್ರಿ ಒಂದ್ ಲೀಟರ್ ಎರಡ್ ಲೀಟ್ರ
ಬಲ ಆದ್ರೆ ಮಂದಿ ಮಾರ್ತಿರು ಸರಿಯಾಗಿಗೆ ಮತ್ತನ ಮಾಡ್ರ ಅಂತ್ದೇ ಮಾಡ್ತ ಮಂದಿ
ಈಗ ಇಟ್ಟಿವ ಬಂದ್ರೆ ಮತ್ತ ಯಾರು ಮಾಡಲ್ಲ ಅದ್ರ ಸಲಗೆ
ಅದು ಮಾಹಿತಿ ಗೊತ್ತಲ್ಅದು ಯಾರಿಗೆ ಮಾಹಿತಿ ಗೊತ್ತದ ಅಲ್ರಿ ಅ
ಅದ ನನ ಗೋತ್ತದತ್ತದ ಅದ ಬಟ್ ಏನ್ ಮಾಡ್ತಿಂದು ಸಪೋರ್ಟ್ ಇಲ್ಲಾ,
ಅದು ಸಾಮಾನ್ಯವು ಎಲ್ಲ ಎಲ್ಲಿ ಬರ್ತ ಗೊ
ಸಾಮಾನ್ಯ ಏನವು ಆ ಆರ್ ಮಾಡ್ರೆ ಮನಿ ಬಂದಂದು ಪೆಟ್ ಮಾಡಿ ಕೊಟ್ಟತಾರ ಅವರು
ಎಷ್ಟ್ರ ಒ ಎಟ್ರ ಅ ಬಿಟ್ಟ ಎಡು ಕೊಡ
ಹ ಎಲ್ಲರಡು ಸೇರಿ ಒಂದು ಅರಾಮ್ ಒಂದ್ ಐವ ಸಾವರದಾಗ ಆತ್ೋ್ ಐವತ್ ಸಾವರ ಒಂದ್ ಲಕ್ಷದ
ಅದಥ ಬತಾರೆ ನೀರಿನ ವ್ಯವಸ್ಥೆ ಸ ಚಲ ರೀ ನೀವು
ಲ್ರಿ
ಹಾ
ಬ ಮಜೆ ಬೋರಿಂಗ್ ಕ ತಲ್ಲ
ಅಲ್ಲ ಕೈ ಮ
ಹ್ಮ್ ಮದೆ ರಾತ್ರಿ ರಾತ್ರಿ ಒಂದು ಹತ್್ ಸಾವಿರ ಲೀಟರ್ದ ಡ್ರಮ್ ತರ್ಸಿ ತುಂಬಸ ಬಿಡದ ಸಂಜೆೆಗೆ
ಹ್ಮ ಹಾ
ತುಂಬಿಷಯ ಅದೇ ಚಾಲ್ ಮಾಡಿ ಕ್ಯಾನ್ ಕ್ಯಾನ್ ಕ್ಯಾನ್ ಕ್ಯಾನ್ ಮಾಡಿ ಒಂದ್ ಬಂಡಲ್ದ ಎಸರ್ ತ
ಆ್ರ ಇರ್ತವ್ರೀ ಒಂದ್ ಲಟ ಹನ್ನೆರಡು ಇರ್ತವ್ರೀ
ಹ್ಮ್ ಅಂತವು ಬಂಡಲ್ ಬಂಡಲ್ ಬಂಡಲ್ ಮಾಡಿಟ್ಟ ಬಿಡೋದು ಆಯ್ತು ಅದ್ರ ಆರಾಮ್ ಇನ್ನಕ್ಕೂ ಒಂದ ಎಷ್ಟ ಒಂದ್ ಹತ್ತು ಬಟಲ್ ಹೋಗಲ್ಲಾನ
ಯಬರ
ಆ ಮ್ಯಲೆವತ ಡೈಲಿ
ಅವರ
ಆರಾಮ್ ಮನ ಅಂಗಡಿ ಅವ ಮತ್ತೆ ನಿಮ್ೂಊರಾಗ ಬಾರನ್ ದುಕಾಾನ ಅದ
ಅವ ಎಲ್ಲಾ ಕೂನೆ ಮಾಡ್ಕ ಮಕ್್ರೀ ಅವ್ರಿಗೆ
ಕೋನಾರ ಬಾರನ್ ದುಕಾನನ್ ಆರಾಮ್ ನಮ್ಮ ನಮ್ಮ್ ಮನ ಇದ್ದಂಗ ಅದ ಬಾರ
ಆಯ್ತ್ ಒಂದ ನಿ ಮ ಕೇಳಿ ಮಾಡ ನಡತಾರೆ ಅವ್ರಗೂ
ಅದೇ ಮಾಡ್ಬೇಕು ಮ ಸ್ವಲ್ಪ ರಿಸ್ಕ್ ಅನ್ನೋ್ ಏನ ರಿಸ್ಕ್ ಅನ್ನೋದ್ ಇರುತ್ತತ್ ಮತ್ತೆ ಕಷ್ಟ
ಹ ನೀ ನೀರಿಂಪಾಯಕಿಟ್ಟವೆಲ್ಲ ಮಾಡ್ರೆ ಬಾರಿ ಲಾಭ ನೋಡ
ನೀರಿನ್ ಪಾಕಿಟ್ ಅನಪಾ ಅದ್ರಕಿ ಇದ್ರಕ್ಕೆ ಬಾಳ ಆಬ ಅದ ಬರಬರ್ ಅದಬೋದು
ಅದೇ ರ ಬಾರಾರಿಿನ ಬುಖಾದಾರ ಏಳ್ಂಡ ಇತ ನೀಾಯತು
ಹ್ಮ್ ಬರಬರ್ತ ಮಾಡ್ರ ನಡತ್ ಬಿಡ ಅದೇನ
ನಡತ ಅಂಗಲ
ಹ್ಮ್ ಅದೇ ಹೊಟ ಈ ವರ್ಷ ಮಾಡಬೇಕ ಅದು ಹೆಂಗಾರ ಮಾಡಿ
ನೋಡ ನೀವು ಹೆಂಗತರ
ಅದೇ ಲೋನ್ ಐತಿ ಕೂಡ ಪಕ್ ಮಡ್ರಪ್ಪ ಅದಕ್ಕೆ ಕೆ ಚಪ್ಪಲ್ಲ
ಲೋನ್ ಕೊಡ್ತಾರ ಬಿಡ್ರಿ ಮತ್ ಲೋನ್ ಎತ್ತ ಬರಕ ಹೋಗ್ ಅಂದ್ರಿ ಹ್ ನ್ರಿ
ಇಲ್ಲಿ ಆಗಲ್ಲದ ಒಬ್ಬು ಎಟ್ಟಂತ ಬಡ್ದೊಡ
ಆತದ್ರೀ
ಅದ ಯಾರನ್ನ ಒಬ್ರು ಯಾರನ್ ಕ ಕಲ್ಸ್ಬೇಕು ಮಾಡಪ್ಪಾ ಹಂಗಿಂಗ ಅಂತ ಸ್ವಲ್ಪ ಧೈರ್ಯ ಬರ್ತದೆ ನೀನೇ ಮಾಡು ನೀನೇ ಕೊೂಡು ಅಂದ್ರೆ ಹೆಂಗ
ಎಲ್ ಇ ಹೋದ್ರಯತ್ರು ಮಣಸ್ಯರ ಆತ್ರು ಹಂಗೇನಿಲ್ಲ ಜಾಗ ಒ ಸ್ವಚ್ಛ ಮಾಡ್ಕೊಂಡಬ ಜಾಗ ಒ ಸ್ವಚ್ಛ ಮಾಡ್ಕೊಂಡು ಬಡ ಬಡ ಕಟಗಂ ನಡೆಸ್ತ
ಜಾಗೆ ನಷ್ಟ ಅನದ ಒಂದು ಒಂದ ಎರಡು ದಿನ ಲೇಟ್ ಇಡತದೆ ಬೇಸಿಮೆಂಟ್ ಅದು್ ಮಾಡಕ ದಸ್್ಮಂಟ್ ಮಾಡಿ ಒಂದು ಅ್ರ ನಮ್ ದೋಸ್ತ ಬರ್ತಂತ ಅಂದ್ರ ಬೆಂಗ್ಳೂರ್ ಲನ್ ಕಟ್ಟಾಗ
ಹ್ಮ್ ಹ
ಹ ಏನ್ ಸುಮ್ ಪಾಪಾ ಒಂದೊಂದ್ ಕೆಲ್ಸ ಇರ್ತ ಬೇಡ ಯಾರ್ ಏನಕ್ಕಿಲ್ಲಿ ಉಊರ್ ಸುಂಡ್ಯಾಗ ಸೋಪೆ ಅಂತಾನ
ಹ್ಮ್ ಹ್ಮ
ಅವನಿಿಗೆ ಒಂದ್ ಏಳು ಏಳೂರು ರೂಪಾಯಿ ಕೊಟ್ಟ ಎರಡ್ ದಿನದ ಕಟ್ಟಿಬಡ್ತಾನ
ಟನ್ ರೊಪಾಯ ತಗೊಂಡ್ರಿ ಅವ್ ಹೇಳಿದ್ರ ಅನ್ಕ
ಎಟಾರ ಕೊಡ್ಬೇಕು ಅಂತ ಪುಣ್ಯಾಕತ್್ರ ಯಾರ ಹಂಗಿನಾಗ ಇರ್ಬಡ್ದ
ಕೊಡಬೇಕ
ಹಾ ಅದ್ರ ಸಲಕೆ
ಬತ್ನಂತೇಳನ ಅನ್್ರೀ ಅವ ಕಟ್ಲಕ್ಕೆ
ನೀನ್ ಕಟ್ಟಕ ನ ನಾಳೆಗೆ ಬರ್ತಾನ ಹಂಗೇನ ಇಿಲ್ಲ ನಮ್ಮ ಪೂರ್ತಕ
ಹ್ಮ
ಒಟ ನೀವು ಸಜ್ಜು ಮಾಡಿ ಇಡ್ಕರ ಅಂತಾರ ಮಟೀರಿಯಲ್ಗಳು ಬಂದಾಗ ಕಡಿಮ ಹಾ ಕಡಿಮ ಬಿಳಬಡ್ ದು ಬಂದಾಗ ಅದ ಕಂಬಿತ್ತು ಇದ ಕಂಬಿತ್ತ ಅಂತೆ
ಆಯ್ತು ತೋ್ರಿ ಮತ್ತತ್ ಕರ್ಕೊಂಡ್ ಹೋದ್ರೆ ಐತ್ ಮತ್ತ ಅವ
ಅದೇ ಮತ್ತ್ ಬೇಸಂಟು ಅದು ಕಟ್ಟಬೇಕು ಮತ್ತತ್ ಸ್ವಲ್ಪ ರೊಕ್ಕ ಎತ್ತಬೇಕು ಲೋನ್
ಹ್ಮ್ ಬಾಳ ಏನನ್ರ ಅ ಜಲ್ಜಿ ಕೊಡಲ್ೀ ಕಾಯಿ ಜ ಕೊಡಲ್ಲ ಅದು
ಕೊಡಲ್ಲ ಅಂದ್ಯಾ ಮತ್ತತ್ ನಿಮ್ದೇಏನ್ ಬಜೇಜ್ ಫೈನ್ನ್ಸ್ ಮೇಲೆ ಕೊಡಲ್ ರೊಕ್ಕ
ಕೊಡ್ತಾರೀ ಬಡ್ಡಿ ಜಗ ಬಳತ್ರಿ ಬ
ಎಟು ಬಡ್ದ
ಎರಡರು ಎರಡು ಎರಡು ರೂಪಾಯಿ ಬಿಟ್ಟು ಕುತು
ಗೌರ್ಮೆಂಟ್ದ ಇದ್ರ ಆ ಬಡ್ಡಿ ಬಳಲ್ ಏನ್ ಬತದ ಒಂದ್ರ ಬಡ್ಡಿನೇ ಬಳದ ಗೌರ್ಮೆಂಟ್ದ
ಅದೇ ಗೌರ್ಮೆಂಟ್್ದ ಅಲ್ಲಲ್ರಿ
ಗೌರ್ಮೆಂಟ್ ಅದ ಅಂದ್ರೆ ಮತ್ತ ಯ ಇದು ಬ್ಯಾಂಕಿನ ತಗಬೇಕತ್ ನೋಡ
ಇನ್ನಗಾಲ್ಲ ಬಜೆಟ್
ಯಾರಟ್ಟಿ ಕೊಡದೆ ಅಲ್ಲ ಹೋಗಬಟ್ಟ
ಆ ಗೌರ್ಮೆಂಟ್ ಬಾಳ ಕಡಿಮೆ ಬಡ್ಡಿ ಕೊಡತರಿ ಬಾಳ ಕಷ್ಟ
ಪ್ರೈವೇಟ್ ಇದ್ದಾರದು ಮೂರು ಬಡ್ಡಿ ನಾಲ್ಕರ ಬಡ್ಡಿ ಅಂತ
ಹನ್್ರೀ ಅದಕ್ಕೆ ಸುಮ್ಮನೆ ಬೇಡ ಅಂತ ಏವ ಮಾಡ್ರಿ
ಹಾ
ಖಾಲಿ ಯಾರಾನ ಕೊಡ್ತರಂದ್ರ ಬಡ್ಡ್ಯಾಂಗ ತೊಗ್ಬಿಡ್ರಿ ಹೋೊಂಡ ತಿ ಏನ್ ತಿಂಗಳಾಗಿಟ್ಟ ತಿಂ ಇಟ್ಟಿಟ್ಟ ಪಿಕಕ್ನಿಕ್ ತುಂಬಾತ್ರಯಾದಕ್
ಅದೇಗ ಯಾರ ಶೇಖರ್ ಕೊಡ್ಲಿ ಬೆಲ್ಲಿಿ ಕೇಳ ಮುಂಟಕ್ಕ
ಕೊಡ್ಬೇಕಂದ್ರೀ ಅವರು
ಹೋನಿ ಒಂದ್ ನ ನಾನ್ ಇನ್ ಹೋಗಿ ಕೇಳಮ್ಮೋನಿ
ಅವ್ರು ದೊಡ್ಡ ಸ್ಥಾನದ ಬ ಬೆಳದ್ರ ಅವ್ರೆಲ್ಲ ಕೊಡಲ್ರಿ ಅವ್್ರ ಎಲ್ಲಾ ಕೇಳಬಾರ್ದ್ರಿಂತ ನಿವು
ಇಲ್ಲ ಒಂದ್ ಮಾತ್ ಕೇಳಮ್ಮ ನಾವ ಇಬ್ರು ಕೇಳಮ್ಮ ಕಿಂಗ ಹಿಂಗ ಅಂತ
ಅವ್ರಲ್ಲ ಬೇಡ್ರಿ ಯಾರ ಇನ್ನಾಗ ಇಬಡದ್ರಿ ನೀ ಏನ್ ಮಾಡ್ರಿ ಬಜಾಜ್ ೈನಾನ್ಸ್ ಬಗ್ೆ ತೋ್ರ ಆಯತ್ರಿ ಮತ್ತ ಜರ್ಮನ್
ಇಲ್ಲ ಒಂದ್ ಮಾತ್ ಕೇಳಮ್ಮ್ ಕೊಟ್ಟನೆ ಸರಿ ಕೊಡ್ಲಿಕ್ಂದ್ರ ಅದ ಇರದೇ ಮುಿನ ದಾರಿ ಯಾಕಂದ್ರೆ ಅವ್ ಬೈಲ್ ತಗೊಂಡಿ ಅಂದ್ರೆ ಬಡ್ ಕೊಳಲ
ಏ್ ಕೊಡಲ್ರಿ ಅವರೆಲ್ಲಾ ಸುಮ್ಯ ಅವರೆಲ್ಲ ರಾಜಕಾರಣ ಬಂದೆ ಅವರೆಲ್ಲಾ
ಇಲ್ಲ ಒಂದ್ ಮಾತ್ ಕೇಳಳಮ್ಮಕ್ ಹಿಂಗ ಅಂಗಡಿ ಹಡಪಕ್ತ್ ಮಾಡ್ಯವಪ್ಪ ರೊಕ್ಕ ಮಾಡಡು ಸ್ವಲ್ಪ ಅರ್ಜೆಂಟ್ ಹಂಗಿಂಗ ಅಂತ
ಇಲ್ಲಾ ಏನ್ ಮಾಡ್ರಿ
ಹ್ಮ್
ಅದು ಜಾಗ ಯಾರಸಲ್ಲ ಅದ್ರೆ
ಅದ್ ಜಾಗ ನನ ಹೆಸ್ರಲ್ಲೇ ಮಾಡಿಲ್ಲದ ಮಾಡ್ಸ್ಬೇಕು
ಆಯ್ತ್ರಿ್ ಜಾಗ ಎಸಮೇ ಮಾಡ್ಸರಿೀ್
ಹಾ
ಜಾಗದ ಮೇಾಗ ಎಲ್ಲನ್ ಕೊಡ್ತಾರೀ
ಹೌದೌದು
ಮತ್ತತ್ ನಮ್
ಮೊದಲ್ ಜಾಗ ಹೆಸಲ್ಲೇ ಮಾಡ್ಸ ಬಾನ.
ಹಾ ಹೆಸ್ರಲ್ಲೇ ಮಾಡ್ಸರ ನೀವ ಕೆಲ್ಸ ಮಾಡಿದ್ರ ಹೆಸ್ರಲ್ಲೇ ಮಾಡ್ಸ್ಯಾರ ಜಾಗ.
ಕಟ್ಟಿದ ಮೇಲೆ ಹೆಸ್ರಲ್ ಮಾಡ್ಸಕ್ ಬರ್ತದ.
ಎ ಈಗ ಮಾಡ್ಸೊಂಡ್ ಬಿಡ್ರಿ ಅದು.
ಹೌದಾ.
ಹಾ ಈಗ ಮಾಡತಂಟ ಅಂದ್ರ ಪೂನದ್ದ ತನ್ ಅಮ್ಮ
ಯಾರ.
ಅಲ್ಲಿ ಒಬ್ಬತ್ತ ಶ್ಯಾಪರದಸ್ ಸಂಗ್ಮೇಶ್ ರೊಟ್ಟಿ ಅಂತ ಹಂನ್ರೀ ಅವ್ನ್ ಬಲ್ಲಿ ಒಬ್ಬವ ಬ್ಯಾಂಕ್.
ಅದಲ್ಲ ಇದ ಈಗ ನಾವ್. ಕೊಟ್ತ ನೋಡ್ ಕಟ್ಟಿದ್ಮೇಲ ಹೆಸರ್ಲ್ ಮಾಡ್ಸದ್ರ್ ನಡಿಯಲ್ಲ.
ಇದ್ರ್ ಈಗ ಮಾಡ್ಸ್ಕೊಂದ್ ಬರ್ಬೆಕ್.
ಹೌದಾ ಏಟ್ರತಕ ಅದ.
ನಾಕ ಸಾರ್ಪುತ್ರೀ.
ಅಟ್ ಜಗಕ್ ನಕಯ್ಡ್ ಸಾವಿರ.
ಹರೀ.
ಅಷ್ಟಾಕೋ.
ಮ ಜಾಗದ ಹಂಗಗೆ ಅರ್ತ್ರಿ ಮತ್ತ ಅದ ತುಂಬಾ ಅಕ್ರಿ ಮನಿ ಜಾಗದ ಗರ್ಪಟಿ ತುಂಬ ಅತ್.
ಈಗ ಹೊಸ ಜಾಗ ಅದ ನೋಡಮ ಫಸ್ಟ್ ಕಟ್ಟಿದ್ಮ್ಯಾಲ ಅದು ಇದ್ ಮಾಡ್ರಿ ಆಯ್ತ.
ಮತ್ತ ಕಂಟಿನ್ ಮ್ಯಾಗ ಸುಮ್ನೆ ಜಗಳ ಆಡಿ ಬಿತ ಬಾಳ್ ಹೈರಾಣ ಅದ ರೀ ಅದು. ನಿಂಬುದ ಆದ್ರಿ ಯಾರ ಹೆಸ್ರಲ್ಲ ಅದ್ರಿ ಅದ್ರೆ.
ಅದ್ ಏನ ಅದ್ ಏನ ಆಟೆ ಆದ ಮೊದಲ ಹೇಸುರ್ ಯಾರ ಹೆಸರ ಮಾಡ್ಸಿಲ್ಲದ.
ಅದೇ ಮಾಡ್ ತಗೋತೀರ ಅದು
ಒಂದ್ಸಲ ಮಾಡದ್ರಿ ಅದು ಯಾವಾಗ ಅಂದ್ರ ಇದು ಬಂದಿತ್ ನೋಡ್ರಿ. ಒಂದ್ಸಲ ಅವಾಗ ಒಂದ್ ಏಳ ಎಂಟು ವರ್ಷ. ಎಂಟು ಒಂದ್ ಐದಾರರ ವರ್ಷಿಂದ.
ಹೌದೌದು.
ಅಂದಾಜು ಪ್ರಕಾರ ಮಾಡ್ಯಾರ ಅವ್ರ.
ಈಗ ನಿಮ್ಮ್ ಹೆಸ್ರಲ್ಲೇ ಎಲ್ಲ ಆಗಿರ್ಬೇಕು ಅಲ್. ಮನೆ ಗರ್ಪಟ್ಟ ತುಂಬ್ರಿ ಅದು. ಹೋಗಿ ಯಾರ ಹೇಸುರು ಮೆಲ್ ನೋಡ್ರಿ ನೋಡಿರಿ ನ ಆತರಿ ಜಾಗತ.
ಒಟಾ ಈ ಅದ ಜಾಗ ಪಂಚಾಯತಿ ಯಾರಸಲ್ ಅದ ನುಡ್ಗೆ ಹೋಗ ಏನ ಅದು.
ಹಾ ನೋಡ್ಬೇಕು.
ಹ್ಮ್ ಹ್ಮ್ ಹ್ಮ್
ಸರಿ ನನ್ ಒಂದ ಫೋನು ಬರಕೂತದ ನಾನು ಆಮೇಲೇ.
ಹಾ ಹಾ ಸರಿ.